ಹಲೋ ಹ್ಮ್ ಏನ್ನ್ ನೋಡ್ ಖಾಲಿ ಕುಂತ ನೀನ
ನಾನು ಕಲಿಕ್ಣಸಲ್ವಾ
ಹ್ಮ್ ಊಟ ಎಲ್ಲ.
ಊಟ ಆಯ್ತು ನಿಂದು
ಹ್ಮ್ ನಾನು ಇನ್ ಮಾಡ್ಬೇಕಕ್ ಏನೇನ್ ತಿಂದ ಊಟಕ್ಕ.
ಟಿಕ ಅನ್ನ ಸಾರ ರೋಟ್ಟಿ.
ಹಾ ಹಾ.
ಇಲ್ಲಿದ್ರು ಒಂದ ಇತ್ ಅಲ್ಲ. ಬೇರೆ ಬೇರೆ ತರ ತಿನ್ನೋದಾಕೈತಿವ. ಶಾಲಗ್ ಹೋದ್ರೆ ದಿನ ಅದು. ಅದ.
ಹ್ಮ್ ಎಲ್ಲಾ ಹಂಗಗೆ ಬಿಡದು ಎಲ್ಲ ಅದಪ್ಪ. ತ್ರಾಸ ಎಲ್ಲರಿಗೂ ಅದೆ. ನಮ್ದ ನೋಡಿಲ್ ನಮ ಬರಿ ಅನ್ನ ಸಾರ ಅನ್ನ ಸಾರ ತಿನ್ಕೊತ ಹೋಗೋದು.
ಅನ್ನ ಸಾರನಾ ಅನ್ನ ಸಾರ ತಿ ತಿಂದು ದ ದ. ಟೈಗಿರ್ಬೇಕಲೇ.
ಏ್ ಅಲ್ಲಿ ಸುಮನ ಹೆಸರಿಗೆ ಅಷ್ಟಲ್ಲೇ ಅನ್ನಸಾರ ತಿ ಅಂದರು ದಪ್ಪಕ್ಕ ಕರತ್ತೆ ಎಲ್ಲಿ ಯಾರ್ ದಪ್ಪಕ್ಕಾರಿಗಳು ಅನ್ನ.
ಅದ ಕರೆ ನ ಸ್ಟಾರ್ಟ ಮೊದ್ ಮೊದ್ಲಿ ಸಾಲ. ಹಾಗಂದ್ರೆ ಚಪ್ಪ. ಆಯ್ತಿ ಅನ್ನ ಸರ ತಿಂದ ತುಪ್ಪ ಆಗ ದಪ್ಪಗತಿನಿಯ
ಹಾ ಎಲ್ಲ ಸುಳ್ಳಲಿ ಅಲ್ಲ ಹಾ.
ಹ.
ಹಾ ಹಾ ಹಾ ಅಲ್ಲದ ಮಸುಗಳ ಅಲ್ಲ ಎಲ್ಲಾ ಹಿಂಗಗಳ ನಾವೀಗ. ಊಟ ಮಾಡಿದು ಏನ ಕೆಲಸ ಮಾಡ್ಲಿಲ್ಲ ಅಂದ್ರೆ ದಪ್ಪಕ್ಕೂಪ.
ಹ್ಮ್.
ಊಟ ಮಾಡಿ ಅದ್ರ ತಕ್ಕಂಗಗೆನಡ ಕೆಲ್ಸ ಆತಂದ್ರೆ ಎದಕ್ ಸ್ಯಾಂಡದ ಯದಕ್ ದಪ್ಪಕ್ಕ ಹೇಳು.
ನ್ನಲ್ಲಾ ಏನು ಏನ್ ಮಾತಾಡತಿ.
ಹಾ ಹಾ. ಮತ್ತ ಮತ್ತ ಹೆಂಗ ಹೆಂ.
ಮತ್ತೆ ಅ ದನ್ಗಳದ ಇಷ್ಟದ ನಿಮ್ಮ ಮನ್ಯಾಗ.
ನಮ್ಮಲೆೇ ನಮ್ಮಲೆ ಮೊದ್ಲ ಎರಡ್ದು.
ಹ್ಮ್.
ಹ್ಮ್ ಈಗೇನಿಲ್ಲ.
ಏನ್ ವಂದ ಇಲ್ಲ.
ಹ ಹಾ ಇಲ್ಲೆಲ್ಲ ಅಂದ್ರೆ ಹೆಂಗತಂದ್ರೆ ಮೊದ್ಲ ಆಯ್ತ ನಮ್ಮ ಅಜ್ಜ್ ಇದ್ರು ಅವ್ರೆಲ್ಲಾ ನೋಡ್ಕೋತರ ಹ್ಮ್ ಆಮೇಲೆ ನಮ್ಮ್ ಅಜ್ಜ ಅಜ್ಜಿ ತಿರ್ಕೊಳಣ ಏನಂತಂದ್ರ ಮನ್ಯಾಗ ಉಳಿದು ಮನ್ಯಾಗನ ಪ ಪಪ್ಪಾ ಕೆಲ್ಸ ಹೋಗ್ತಿರು ನಮ್ಮ್ ಪಪ್ಪಾಗ ಆಗ್ತಿರ್ಲಿಲ್ಲ ನಮ್ಮ ಮಮ್ಮಿಗ್ ಅಷ್ಟೇ ನೋಡ್ಕೋಕ್ ಆಗ್ಲಿಲ್ಲ ಹ್ಮ ಅದ್ರ ಹೊಲಾ ದೂರ ಮೇವು ಎಲ್ಲ ತರೋದ ತ್ರಾಸ ಆಗಕೈತೆ ಹ್ಮ್ ಯ ಆದ್ರೂ ಮತ್ತತ್ಲಾ ದೂರ ಅದವು
ಹ್ಮ್
ಹ್ಮ್ ಅದಕ್ಕ ಇವೇನ್ ಆಗಲ್ ಬಿಡತ್ ಹೇಳಿ ಮಾರ್ಬಿಟ್ರಿ
ಹ್ಮ್ ಹ್ಮ್ ಮತ್ತೆ
ಏಣ ಹಂಗ ನೋಡಪಾ ನಿಮ್ಮವ
ನಮ್ಮ ಎರಡ ಎರಡು ಎಮಿ ಒಂದ್ ಎಮಿ ತರ
ಹಾ ಹಾ
ಹ ಒಂದು ಐತಿ
ಹಾ
ಎ ಈಕರ ಮತ್ತ ಆಕಳ ಕಟ್ಟಾ ಕುಂದಾ ಇನ್ನ ಕಟ್ವಾಗಿರ್ಲ್ಲ ಲೋನ್
ಹಾ ಹಾ ಹಾ ಹಾ ಹಾ ಹೈನುಗಾರಿಕೆ ಬಗ್ಗೆ ಕೇಳಿಯನೆ
ಹನ್ನುಗಾರಿಕೆ ಮಾಡ್ತನ ನಾವ್ ಆಕರೆ ಪೂರ ಸಣ ಪ್ರಮಾಣ ಒಳಗ ಎಂಬುದಿನ
ಹಾ ಹಾ ಸಣ್ಣ ಪ್ರಮಾಣದಾಗೈತೆನ ಹಂಗೆ ಅದೆಲ್ಲ ಸ ಎಲ್ಲ ಚಾಲೂ ಆಗೋದು ಸಣ್ಣ ಪ್ರಮಾಣದ ಒ ಆಕೈತೆ ಆಮೇಲೆ ದೊಡದಾಗ
ಕನಲ್ಲ ಸಂದಿಂದ ಮೊದಲ್ ಶುರು ಮಾಡತ್ನನೆ ಸಾಂದ ದಾನೇ ಮಾಡ್ಬೇಕಕ್ ನೋಡ್
ಹ್ಮ್ ಏನು ಇದ್ರ ಎಲ್ಲಾ ಹಂಗಾರ ಎಲ್ಲಾ ಪಸ್ಟ್ ಮೊದ್ಲು ಮೊದ್ಲು ಸ್ಟಾರ್ಟ್ ಆಗೋದ ತನ್ನದ ಆಮೇ ಅಂದ್ರೆ ದೊಡದ ಹಕೋ ಹ ಹೊಕೈತಿ ಇಗ್ತದ ಇಲ್ಲಾದ್ರೂ ಏನುೂ ಆಗಲ್ಲದ
ಕರ್ನೆಲ್ಲ ಇನುಗರಿಕದು ಲಾಭ ಬಾಳ ಯ್ತು ಇದ
ಹ್ಮ್ ನಾ ಐತಿಕ್ರೆ ಹೆಂಗೆಲ್ಲ ಇರ್ಬೇಕು ಕರೆಕ್ಟ್ ಆಗಿ ಅಂದ್ರೆ
ಹ ಸರಿಯಾಗಿ ನೋಡ್ಕೋಬೇಕು ಮತ್ತ್ ಮೊದ್ಲ್ ಒಂದಿಟ್ಟ ಸರಿಯಾಗಿ ಅಂದ್ರ ಬಂಡವಾಳ ಹಾಕ್ಬೇಕು
ಹಾ ಬಂಡವಾಳ ಹಾಕ್ಬೇಕು ಆಮೇಲೆ ಅದ್ನ ಗೋಟೆ ಏನಿರುತ್ತಲ್ಲ ಅದ್ನ್ ಸರಿಯಾಗಿ ಕಟ್ಬೇಕು ಆದ್ರು ಕುಂದಿರ್ತಲ್ಲ ಅಷ್ಟ ಕರೆಕ್ಟ್ ಆಗಿ ನೋಡಿ ಕುಂದರ್ಸ್ಬೇಕು ಒಂದ್ ಹತ್ ಒಂದ್ ಹ್ಮ್ ಹ್ಮ್ ಈಗ ನೀನ್ ನೋಡ ಒಂದು ಸಣ್ಣ ಗೋಟೆ ಕಟ್ಟಿ ಅದ್ ಇಪ್ಪತ್ತ ಎಮ್ಮೆ ಹಾಕಿದ್ರ ಕೊಂಡ್ರ ನಿಂದ್ರಗ ಜಾಗ ಇರಲ್ಲ ಹೆಂಗ್ ತಿನ್ಬೇಕ್ ಹೆಂಗ ಆವ ರಾಮ್ ಮಾಡಲ್ಲ ಅವು ಮೊದ್ಲೇ ಮಾತ್ರ ಹಾಲ ಉತ್ಪನ್ನ ಆಗ್ಬೇಕಂದ್ರೆ ಎಮ್ಮಿಗಳು ಏನಿತಲ್ಲ ಆರಾಮ್ ಮಾಡ್ಬೇಕು
ಹಾ ಎಷ್ಟು ಹೆಚ್ಚಗಿ ತಿಂದ್ ಎಷ್ಟ್ ಹೆಚ್ಚಿಗೆ ಆರಾಮ್ ಮಾಡ್ತ
ಹ್ಮ್ ಅಷ್ಟ ಜಾಸ್ತಿ ಹಾಲ್ ಉತ್ಪನ್ನಕ್ಕೆ ಹ್ಮ್ ಅದಬರಿ ಏನಾದ್ರ ಅವಗ ತಿಂದ ನಿಲ್ಲೋದಾತಂದ್ರ ಅ ಲಿಯನ್ ಮತ್ ಜಾಸ್ತಿ ಹಾಲ ಇಲ್ಲ ಸಿಗಲ್ಲ ಅದಕ್ಕೆ ಕರೆಕ್ಟ್ ಒಂದ್ ದೊಡ್ಡ ಅಂತ ಜಾಗಮಿ ಅದ್ರೋಗ ಬಾಳೆನ ಅಷ್ಟ ಒಂದು ಐದು ಇದ ಆರಎಮ್ಮಿ ಹಿಂಗ ಇಡ್ಬೇಕ
ಹ್ಮ ನೋಡಿ ಅಂದ್ರೆ ಈ ಅಂದ್ರೆ ನಾರ್ಮಲ್ ಆಗಿ ಎಷ್ಟ್ ಕಟ್ತಾರಲ್ಲಾ ಅದಕ್ಕಿ ಒಂದ್ ಸ್ವಲ್ಪ ಕಡಿಮೆ ಕಟ್ಟದ್ ನೋಡ
ಅವ್ರಾಗ ಆರಾಮ್ ಮಾಡಕ್ ಜಾಗ ಇರ್ಬೇಕು ಮತ್ ನೀವ ಮತ್ತೊಂದ ಏನಂದ್ರೆ ಮೇವ ಯಾವಾಗ ಯಾವಾಗ್ ಬೇಕಾದಂಗ ಹಾಕಂಗಿಲ್ಲ ದಿಂದಾಗ ಎರಡು ಹೊತ್ತ ಹಾಕೊವ ಮೇವ ಹ್ಮ್ ಹಾ ಹಾ ಎರಡು ಹೊತ್ತ ಎರಡು ಇಲ್ಲಾರ ಮೂರ ಎರಡ ಮೂರ ಹ ಎರಡ ಮೂರ ಎರಡು ನೆಡಿ ತ್ತವ
ಎರಡು ಹೊತ್ತು ಹೈಕೋ ಅದು ಚಲೋ ಬಿಡ ಮುಂಚೆನೆವ ಎಮ್ಮಿ ಎಲ್ಲಾ ಹಾಲದು ಕರ್ಕೊಂಡ್ಮೇಲೆ ಮತ್ತೆ
ಹಾ ಒಂದ್ ಹನ್ನೊಂದು್ ಗಂಟೆಗೆಲ್ಲ ಹಾಕುದ
ಹಾ ಮುಂಜಾನೆ ಒಂದು ಹಾಕ್ ಬಿಟ್ರ ಅದ ತಿಂದ ಮಧ್ಯ್ಯಾನ್ದಾಗ ನೀರ್ ಕುಡದ್ ಮಕೊಂಡ್ ಬಿಡ್ತಾವ
ಹ್ಮ್ ಶಾಂತ ಆಯಕೈತಿ ಅಲ್ಲಿ ಆರಾಮ ಇವರು ರೆಸ್ಟ್ಗೆ ಐತಿ ಆಮೇಲೆ ಲಾಸ್ಟ ವಿಶ್ರಾಂತಿ ಸಿಗೈತೆ ಆಮೇಲೆ ಲಾಸ್ಟ್ ಮಂತ್ ರಾತ್ರಿ ಊಟ ಎಲ್ಲ ಮತ್ ಹೊರಾತ್ರಿ ದಾರಿ ಎಲ್ಲ ತಗೋದ ದಾರಿ ತಗ ಮತ್ತತ್ ಏಳ ಗಂಟೆಗೆ ಹಾಕದ
ಹ್ಮ್ ಸಂಜೆ ಅಂದ್ರೆ ಒಂದ ಸಮ
ಸರಿ ಇದ ಬಿಡದಯ್ತದ ಸಮಯ ಇದಕ್ಕ ಅದು ಹೆಂಗ ಒಂದೊಂದು ಆ ಆ ಸಮಯಏನಿರ್ತಲ್ಲ ಅವ್ರನ್ನ ಸರಿಯಾಗಿ ಪಾಲಿಸ್ಬೇಕು ಹಿಂಗ್ ಒಮ್ಮಮ್ಮಿ ಮಧ್ಯಾಹ್ನ ಹಕನಿಯ ಒಮ್ಮೊಮ್ಮೆ ಯಾರ ಎರಡು ಗಂಟೆಗೆ ಹಾಕಿನಿ ಹಿಂಗ್ ಯಾವಾಗ ಬೇಕಾದಾಗ ಹಾಕ ಹಂಗ ಸಮಯಏನಿರೋ ಫಾಲೋ ಮಾಡಕ್ ಮತ್ತೊಂದ ನೀರ್ ಏನ ಇರದೈಲೆ ಕಂಟಿನ್ಯೂ ಇರ್ಬೇಕಾದ್ರದು ತನ್ನ ನೀಡರ
ಹಾ ಕಂಟಿನ್ಯೂ ನೀರ್ ತುಂಬೆ ಇಟ್ಟಿರ್ತಾರೆ ಇಲ್ಲಿ ನಮ್ಮಲ್ಲಿ ಅಂದ್ರೆ ದನಗಳೋಳ ಹಜಡಾ ಬಿಡ
ಹ ಅಂದ್ರೆ ಹಿಂಗ ದೊಡ್ಡ ದೊಡ್ ಗೊಟ್ಟೆ ಇರ್ತಾವಲ್ಲ ಅ ಅಲ್ಲಿ ಎಲ್ಲಾ ಹಂಗ ಮಾಡಿರ್ತಾರೆ ಹಂಗಂದ್ರೆ ಹಿಂಗ ಹದ್ರ ಮುಂದೊಂದ್ ಕಟ್ಟಿ ಬಿಟ್ಟಿರ್ತಾರ ಅಲ್ಲಿ ನೀರು ನಿ ನಿಂತಿರ್ದು ಇರ್ತಾವ ಕಂಟಿನ್ಯೂಸ್ ಆಗಿ
ಹ ನಮ ಮಾಮಾಗಗಳು ಮ್ಯಾರಲ್ಲ ಒಂದ್ ಇದನ್ ಮಡ್ಯಾರ ಅಂದ್ರೆ ಬಕೆಟ್ಗೈತಿ ಹ ಬಕೆಟ್ ಗೈತೆ ಮಾಡಿ ಬಿಟ್ಟಾರ ಒಟ್ಟ ಹ ಇಲ್ಲೆಲ್ಲೆಲ್ಲ ದವಣಿ ಇರ್ತೈತ್ಲ ದವಣಿ ಸೈಡ್ ಒಂದು ಬಕೆಟ್ ಗೈತೆ ಕೆಟ್ಟಾರಾ
ಹಾ ಹಾ ಹಾ ಹಾ ಹಾ ಹಾ
ಅದನ್ ಕಟ್ಟಿ ಆದ್ರ ಇಟ್ಟಾಗ ಪೈಪ್ ಅಂದ್ರೆ ಪೈಪ್ ಇದನ್ ಮಾಡಿಬಿಟ್ಟಾರು
ಹಾ ಹಾ ಹಾ ಹಾ
ಒಟ್ ಯಾವಾಗ ಬೇಕಾದನ್ ಅವು ಎಷ್ಟ ನೀರ್ ಕುಡಿತವಲ ಅಸ್ತ್ ನೀರ್ ಹೊ ಬರ್ತಾವ ಅಂದ್ರ ಆಚ್ ಕಡೆ ಸೈಡ್ ಒಂದ್ ಚೆಂಡ್ ಇಟ್ಟ ಅದನ್ನ ಚಾವೇ ಅಂತ ನಾವು ಚಾಲೂ ಮಾಡುದು ಬಂದ್ ಮಾಡುದು
ಹಾ ಹಾಮ್ ನಮ್ಮಲ್ಲಿ ಹೆಂಗಯ್ತ ಅಂದ್ರೆ ಹಿಂಗ್ ನೀರ ಬಿಟ್ಟು ಬಿಡ್ತಾರ ಖಾಲಿ ಅತ ಅಂದ್ರೆಬ್ಬಂದ ಚಲು ಮಾಡತಾನು ಹೋಗ್ತಾನ ಹಂಗ ಹ್ಮ್ ಅಂದ್ರ ಮತ್ತೊಂದ್ ಏನಾದ್ರ ಹಂಗ ನೀರಿನ್ ವ್ಯವಸ್ಥೆನೂ ಇರ್ಬೇಕ್ ಈಗ ನೀರ್ ಕಣಿಬಿದ್ದಂದ್ರೆ ಬಾಳ ತ್ರಾಸ್ ಆಗೋಯ್ತದಕ್ಕೆ
ಕರಿನಲ್ಲ ನೀರ ನೀರ್ ಹೆಚ್ಚಗಿಬೇಕು ಹಳ್ಳಿ ಜಾಗ ಮೆವ್ವ
ಹ್ಮ್ ಜಾಗ ಮೇವು ಮೇವು ಅಂದ್ರ ನೋಡಪ ಈ ತಗೋದಾದ್ರೆ ಬಾತ್ ತುಟ್ಟಿ ಉಳದೈಐತೆ ಅ್ ಮೇವುವ ಹ್ಮ್ ಅದ ಹ್ಮ್ ಅದಕ್ಕೆ ಹೆಂಗಿರ್ಬೇಕಂದ್ರೆ ಒಂದ ಜಾಗ ಇರ್ಬೇಕು ಅದ್ರ ನೀವು ಸ್ಪ ಅಂದ್ರೆ ನೋವ ಒಂದ ಜಾಗದ ಬೆಳಸೋದ ಆಮೇಲೆ ಹ್ಮ್ ಹಂಗ್ ಮಾಡ್ಬೇಕು ಹಾಕಲ್ಲಲ್ಲಾ ಮವ ಬಯಸಿ ಅಂದ್ರೆ ಚಲೋ ಯಾಕಂದ್ರ ತಂದ ಯಾವ ಬೇಕಾದ್ರೆ ಇದಾಕೈತದ
ಅದೇ ಹಂಗ್ ಮಾಡಕ್ ಹೈನುಗಾರಿಕೆದು ಮಾಡಾಕ್ ನಮ್ಮೇಲಿ ಬಾಳ ಚಲೋ ಆಯ್ತು ಅಂದ್ರ ಎರಡ್ ಎಕರೆ ಹೊಲ ಐತ
ಹಾ
ಅಲ್ಲ ಸುತ್ತುವರೆಗೆ ವಡ್ಡ ಇರತ್ತಲ
ಹಾ ಹಾ ಹಾ
ವಡ್ಡಿಗೆಲ್ಲ ಚಜಿಮ ವಹಿ ಬಿಟ್ಟರು ತ್ತ ನವ
ಹಾ ಹಾ
ಅಂದ್ರೆ ಆತ್ರರ್ ಆತರ್ಲೇನ ತಂದ ಬೇಕಾದಷ್ಟ್ ಮೇವು ಇದನ್ನಕೈತೆ ಹೊಳ್ಳಿ ಗೊಂಜಾಳದ ಕಣಿಕಿ ಒನ ಮೇವ ಇರುತ್ತ ಹೊಟ್ಟಷ್ಟ ಹೊರ್ಗಿಂದ ತರ್ಬೇಕಕತ್
ಹ ಹಾ ಇದ ಇವರ ಕುರುಬುರ ಹಾಡೆ ಎಲ್ಲ ಮೆಸ್ಕೊತ ಹೋಗ್ತಾರ ಗೊತ್ತೈತಿಲ್ಲ
ಹಾ ಹಾ
ಇದರದದು ಅಂದ್ ಹೆಂಗೈತೆ ಅಂದ್ರ ಈಗ ನೋಡ ಈಗ ಎಲ್ಲಾರೂ ಹೆಂಗ ರೊಕ್ಕ ಎಲ್ಲಾ ಬ್ಯಾಂಕ್ಾಗ ಇಡ್ತಾರ ಅವ್ರ ಹಂಗಿಲ್ಲ ಕೊಟ್ಟೆಂತ ರಾಸ್ತೆ ರೋಡ್ ಮೇಲ್ ಆಡ್ ಆಡ್ತಾರ ಅವ್ರೆ ನಮ್ಮಲ್ಲಿ ನಮ್ಮನ ಹೆಂಗ ಬಾಳ ಜನ ಅಂತಾರ ಅವ್್ರ ಏನಂತಾರ ಈಗ ಯಾರದ ಅಂದ್ರತ್ತತಿ ನಮಗೆ ನೀವೇನ್ ಬಿಡ್ಪಾ ಸಾಹಕಾರದ ಇರುತ್ತೆ ಅಂದ್ರ ಅವ್ರ ನಾವೇನಂತ ನೀವೇನು ನಾವು ಸಾಕಾರ ನಾವ ಎಲ್ಲ ಬ್ಯಾಕ್ಗ ಇಡ್ತವ ನೀವೇ ನೀವು ಕೊಟ್ಟೆ ಅಂತರ ಅಸ್ತಿ ಆರಾಮ್ ರೋಡ್ ಮೇಲೆ ತಗೊತೀರಿ ಆಡ್ತೀರಿ ನೀವು ತಂತ ನ ಅವ್ರಿಗೆ ಏನು ಒಂದೊಂದು ಒಂದೊಂದ್ ಆಡದ್ ರೇಟ್ ಎಷ್ಟ ಐತಿ ಎಷ್ಟ್ ಐತಿ ಇತೈತಿನ ಅದ್ರದ್ದಾರ
ಒಂದ್ ಇಪ್ಪತ್ ಮೂವತ್ ಸಾವಿರ ಇರ್ಬೇಕು
ಹ್ಮ್ ಮೂವತ್ತ ಅದು ಕಡಿಮೆ ಅಂದ್ರೆ ಕಡಿಮೆ ಅಂದರೆ
ಹಾ ಕಡಿಮೆ ಅಂದ್ರ ಅವ ಎಷ್ಟ ನೂರ ಗಂಟಲೆ ಇರ್ತಾವ ಅವರು
ನೂರ ಮುನ್ನೂರು ಮುನ್ನೂರು
ಮೂವತ್ ಸಾವಿರ ಮೂರ್ ಲಕ್ಷ ಮೂವತ್ ಲಕ್ಷ ರೂಪಾಯಿ
ಮೂವತ್ತಲ್ಲ ಮೂವತ್ ಸಾವಿರ ಒಂದಕ್ ಹಿಡಿದ್ನು ಒಂದ್ ಮುನ್ನೂರ್ ಹಿಡಿದ್ ಅಂದ್ರುನು ಅಷ್ಟು ತೊಂಬತ್ ಲಕ್ಷ ಒ ಕೋವಿಡ್ ರ ಕ ಅಲ್ಲ ಆತವ್ರಿಗೆ ಮಾತ್ ಆವ ಆಡ್ಗಳು ಮತ್ ಮರಿ ಹಾಕ್ತಾವ ಮರಿಗಳೆಲ್ಲ ಮಾರ್ಕೋತ್ತೆ
ಮತ್ತ ಬ್ಯಾಂಕಿಂಗ್ ಕಿಂತ ಹೆಚ್ಚಗೆ ಇದನ್ ಆಕೈ ಅವ್ರರಿಗೆ. ರಾಕ್ ಗುಣ ಗುಣ ಹಾಕೋತ್ ಹಕೈತೆ.
ಹ ಹಂಗ ಮತ್ತೆ ಎಲ್ಲ ಅದ ಹೆಂಗ. ಆಡ್ಗೋದಂದ್ರೆ ತೂಕ್ ಮೇಲೆ ಆಗತ್ತೆಲ್ಲಾ.
ಹ ತೂಕ ಅದಕ್ ತಕ್ಕಂಗ ಮೇಯ್ ಬೇಕು. ನೋಡ. ಮೇಯಸ್ಬೇಕ ಅವ ಮತ್ ಇನ್ನೊಂದು ಕುರುಬರ್ದ ಅಂದ್ರೆ ಅವ್ರದ. ಮೇವನ್ ಕರ್ಚು ಅತಂದ ಏನಿರ ಅಲ್
ಹಾ ಹೌದ ಅಲ್ಲ ಹೋಗ್ತಾರ ಅವ್ರ ಎಲ್ಲಿ ಎಲ್ಲಿ ಹೋಗಿ ಅಂದ್ರೆ ಇರ್ತಾರ ಹಯಿ ಅವ್ರಿಗೆ ಮತ್ ರೊಕ್ಕ ಕೊಡ್ತಾರ ಅವ್ರಿಗೆ ಹ್ಮ್ ಹ್ಮ್ ಅದ್ ಅದಕ್ಕಂದ್ರೆ ಅವರು ಯ ಇಲ್ಲಿ ಇರ್ತಾರ ಹೆಂಗಾರನು ಕುರಿವು ಆಡಾಡ್ತಾವ ಏನಾವದ್ರ್ ಇದಿರ್ದೈಲಿ ಅದೆಲ್ಲ ಕಥಾತ ಕನ್ಸ ಅಂದ್ರೆ ಈ ಆಗುತ್ತಲ್ಲ ಕತ್ತ ಆತ ಇದ ತಿಳ್ಕೊಂಡ ಹ್ಮ್ ನಮ್ಮ್ ಹೊಲಕ್ಕು ಚಲೋ ಆತ್ ಬಿಡು ಗೊಬ್ಬರ ಆತತ್ತ ಇದ್ ಮಾಡ್ತಾರ ಅವ್ರ ಅದ್ನ್ನ ಹ್ಮ್ ಅದ್ಕ ಅದ್ಕ ಇವ್ರ ಹ್ಮ್ ಅದೇ ಇ ನೋಡಿಲ್ಲ ಹಿ ಹಳ್ಳಿಗಳ ಕಡೆ ಎಲ್ಲಾ ಹೆಂಗ ಇದಂದ್ರಂಗ ಕರ್ಸ್ತಾರ ಅವ್ರನ ಬರ್ರಿ ನಮ್ ಹೋದ ಹಣ್ಣಿಲ್ ರಿ ಹಿಂಗಿಂಗ ನಾವ ಇಷ್ಟೆಲ್ಲಾ ಕೊಡ್ತ ಅಂತ ಹೇಳಿ
ಸರಿಮ ಶಗಾಂಗೆ ಲೋವರಾ
ಹಾ
ನಂಬಂಬರ್ ಅಂದ್ರೆ ಬಳೆ ಹೆಚ್ಚಿರ್ತಾರೆ ನಿಮ್ದದ ಆದ ಕೂಡಲೇ ನಮ್ರ ಬ
ಹ್ಮ್ ಹಂಗಂದಿ ಬಾ ಬಾಳ್ ಅಂದ್ರ ಬಾಳ ಜನ ಇದ್ ಮಾಡ್ತಾರ ಅವ್ರಿಗೆ ಹೊಟ್ಟೆ
ಹ್ಮ್ ಏನ್ ಇದೊಂದ ಮತ್ತೆ ಈ ಕೋಳಿ ಕೋಳಿ ಕೋಗಳಂತೂ ಇೋ ಏನ್ ಮಾಡ್ತಾರೋ ಕೋಿಗಳದ ಬಾಳ ಕಡೆ ನುಡಿದನ ನೋಡೋಣ
ಬೇಗಯಸ್ ಬಿಡು ಮತ್ತಿನೊ ನೀ ಆರೆ ಮಾತಾಡ್ನ ಈಗೊಂದ ಆರಾಮಿಲ್ಲ
ಹಾ
ಮತ್ತ ಇ ಹೈನುಗಾರಿಕೆ ಅದ ಮಾಡ ಪ್ಲಾ ಮಾಡೋದೇಏನ್ರೀ ತಲ ಆಗೈತೆ
ಅದ ಮಾಡ್ಬೇಕಂತ ಐತಿ ಖರೆ ಈಗಂತ ಇ ಆಗಲ್ಲ ನ ಮುಂದ ನೋಡೋದೆಲ್ಲಾ ರೊಕ್ಕ ಎಲ್ಲ ರೊಕ್ಕ ಎಲ್ಲ ಯಾವ ಬರ್ತಾವೂವು
ಹ ಬಂಡವಾಳ ಅಷ್ಟ ಆಗುತ್ತ ನೋಡು ಒಂದ್ ಎರಡರಿಂದ ಮೂರ್ ಕ್ಷ ಅತಂದ್ರೆ ಕರೆ ಮೊದಲು ಅದನ್ನ ಸೈಡ್ ಕಟ್ ಆಕ್ ಒಂದಿ ಮೊದಲು ಬೇಕೈತ್ತು.
ಹ್ಮ್ ಅದ ಮತ್ತ್ ತರ್ಬೇಕಾದ್ರೆ ಎಮ್ಮಿ ಒಳ. ಚಲೋ ಅಂತ ಹೆಮ ನೋಡ್ಕೊಂಡು ತರಬೇಕು
ಹಾ ತರುದು ಅಂದ್ರ ಅದ ಹೊಳಿ ತನ್ ತನ್ನ ರೊಕ್. ಕೊಳಿ ಬರ್ತಾ ಇತತ್ತು. ಎದಕ್ ಕೇಳುವ ಇನ್ನ ಒಂದ್ ವರ್ಷ ಹಲ್ ಹಯಕ್ರ ನಿಮ್ದ್ ಎಷ್ಟ. ರೊಕ್ಕ ಹಾಕಿರಿ
ಹ ಒಂದ್ ಒಂದ್ ವರ್ಷದಲ್ಲ ಅದಕಿ ಕಡಿಮೆ ಬಾಳ್ರ ನಾಕಐದ್ ತಿಂಗಳು ನೋಡ.
ಹ ಅಷ್ಟ್ರಾ ರಾಕ್. ಹೊಳಿ ಬರುತ್ತೆ ಹೊಳಿ ನೀ ಅಂದ್ರ ಅವನು ಹೆಮಿಗ. ಅದ್ಕೀ ಹೆಚ್ಚಿಗೆ ರೊಕ್ಕ ರೊಕ್ಕ ಕೊಟ್ಟ.
ಹ್ಮ್ ಅದು ಆಯ್ತು.
ಹ.
ಹ್ಮ್ ಮತ್ತೇನ್ ಹಂಗ ನೋಡ. ಕೊಲ್ಲಾ ಇನ್ನೇನ್ ಮತ್ತ ಪರೀಕ್ಷೆ ಒಂದ ಅದಾವು. ಹಓದಾ ಕೂತಿದ್ನಿ ಅವಾಗಫೋನ್ ಹಚ್ವಿ. ಇನ್ನ.
ಏ ಓದರು ಅಂದ್ರೆ ಓದ್ರ ನಡ ಒಂದ್ ಸ್ವಲ್ಪ ವಿಶ್ರಾಂತಿ ಬೇಕ ಬ್ಲೇ.
ಹಾ ಹಾ ಹಾ ಹಾ ಹಾ.
ಬಾಳ್ ಹೋದ ಕತ್ರ ಅದ ಮೆದುಳು ಇದನ್ ಆಗಲ್ಲ.
ಅಲ್ಲ ಹಿಂಗ ಹ ಹಿಂಗ ಹಿಂಗದದ ಹಓದ ಕುೂತಿದ್ನ ಅಣ್ಣ ಬಂದರ. ಕೊಂಡ್ ಹೋದ ಆಮೇಲೆ ಮತ್ ಕೂತ್ನಿ ಹಓದಬೇಕತ್ತ. ಅ ನೀವ ಫೋನ್ ಹಚ್ಚಿದ್ದಿ ಹ್ಮ್ ಆಯ್ತ್ ಹಸ್ನಗಪ್ಪಾ ಹ್ಮ್ ಹಸ್ತನಲ್.